ಹ್ಮ ಹಲೋ ಹಲೋ
ಹಲೋ
ಮಾತಾಡ್ತಾ ನೋಡ ನಿಂಗಪ್ಪ
ಕೆ
ಹಲೋ ಬರೋ ವಾಜದಪ್ಪ ಅದ್ರಾಗ ಬಟ್ಟೆಗ ಇಟ್ಟು ಬಾರಿ ಹೊಲ್ಸ ಬಿಟ್ರಿ ನಿಮ್ ಟೀಮ್ ಹ
ನಿಮ್ಮ ಕಟ್ ಮಾಡಕೋಬಡ
ಹ ಹಲೋ ದೊಡ್ಡಸಲಿ ಬಾಲಿ ಆಡಕ ಆ
ಎಲ್ಲಿದ್ದ್ರಿ ನೀವು
ನ ಕ್ರಿಕೆಟ್ ಆಡಕ ಹ
ಹ ಅ ಬಾರ್ದಂತಳಿ
ಬಾಬಾ ಹ ನಿಮ್ ಬೀಗ್ರೆ ಮಾಡಕೊಂತಾರೆ ಬರ ಮುತ್ತು ಕಟ ಹ ಟೆಸ್ಟ್ ಲೇ ಅದು ಟೆಸ್ಟ್ ಸಾವಕಾಶ ಹಾಡು
ಹೇಳೋ ನಿಂಗಪ್ಪ
ಹಲೋ ಯ ಏ ಅವಕಬ ಅಜ್ಜೆಗ
ಹಾ
ನೀದ ಲವ್ ಮ್ಯಾರೇಜ್ ಆಗಿದ್ದಿ ನೀನ್ನೇ ಹೇಳು
ಹಾ
ನೀನಲವ್ ಮ್ಯಾರೇಜ್
ಹ ಎಲ್ಲಿ ಗೋತಿ
ನಿಮ್ಮ ಅಜ್ಜಜ್ ಜೀವದಳ್ಯದರಏನ ಅಂತನೋ ಮರೇ
ಸಾರಮ್ಮ
ನಿಮ್ಮ ಹೊಸ ಅಲೆದಾರ್
ಇ ಎಲ್ಲ ಎಲ್ಲಂಗಲ್ಲ ಎಲ್ಲಿ ಕುಂತೀರಿ ನೀವು
ಯನ್ ನಡಸಿರಿ
ಏನ ಇಲ್ ಹೋಗಂಗಪ್ಪ ನಿನ್ಂಗ ಆಗತ್ತ
ಹ
ಎಲ್ಲಿದಿ
ಈ ಕಡೆ ಸಲ್ಯಾಗ್
ಆ
ದೊಡ್ಡಸಾಲೆಗ ದೊಡ್ಸಾಲಯಾಗ ಕ್ರಿಕೆಟ್ ಆಡಕ್ಚ
ಹಂಬ ಹ್ಮ್
ಹ್ಮ್ ಹ
ಏ ಹೋಗಿಿಲ್ಲ ಏನ ಅಲಿ ಕ್ರಿಕೆಟರ್ ಆಡ ಕ ಹೋಗಿಿಲ್ಲ
ಒನ್ಯ
ಎಲ್ಲಿಗೆ ಹೋಗ್ಯಾರಲ್ಲ ಆಡಕ್ಕೆ
ಹ್ಮ
ಹೋಗಿಲ್ಲಿವು ಮತ್ತೆ
ನಾವು ಹೋಗ ರಿಟೈರ್ಮೆಂಟ್ ಕೊಟ್ಟಿವವಿ ಬೇರೆ ಊರ್ಗ ಆಡದ
ಹಾ ಹಾ ಹ ಬರಬರ್
ಹ
ಎ ಕಾಲೇಜಿ ಇಲ್ಲ ಏನು ಇವತ್ತು ಸುಟ್ಟಿದಿ
ಬೊಮ್ಮರ ಅದ ಬುಡ ಕೈಲಿ ಹೆಂಗ ಒಂದ ಎರಡ್ ದಿನ ಬಿಟ್ರ ನಿಂದ್ರದ ಒಂದ್ ಪೀಡ್ ಅಂತ ಗತ್ತದಲ್ಲ
ಆಾ
ನಿಂದ್ರದ್ ಹೆಂಗು ಒಂದ್ ಪೀಡ
ಹಾ
ಒಂದ್ ದಿನ ಬಿಟ್ರಿಂದ ನಾಕಕ್ ದಿನ ಬಿಟ್ರಿ ಅಾನ
ಒಂದೇ ದಿನ ಇಂದ್ರಧನು
ಅದಕ್ಕ ಬಿುಡಕ ಆಾಗಲಿ ಒಂದ್ ಎರಡ್ ದಿನ ಬಿಟ್ರ
ಹ್ಮ್
ಆಕಾಶ್ ಅಂಟ ಹೆಂಗ
ಯಕನಮ ಕೊಬಲತಲ್ಲ
ಅದೇ ಅವ ತುಲಾವ ಬನ್ಸಮ ಎಜುಕೇಶನ್ಪಾ
ಮಾಡ ಮೇಡಮ್ ಅವ್ ಬರ್ತರ್ಲ್ಲ
ಅದ ಬರ್ತಾರೆ ಎಜುಕೇಶನ್ ಟೀಚರ್
ಹಾ ಹಾ
ಹ್ಮ್
ಮೂರೇ ದಿನ ಬರ್ತಾರ ಅನ್ ಮೂರ್ ದಿನ ಬೇರೆ ಕಡೆ ಹೋಗದ್ತಿದ್ರ
ಅ ಈಗನ ಹಂಗಗೆ ಮಾಡಕ್ತಾರ ಈಗ ಬಂದದ ಲೆಟರ್
ಹ್ಮ್ ಹ್ಮ್
ಹ್ಮ್ ಮೂರ್ ದಿನ ಹೋಗೋದ ಮೂರ್ ದಿನ ಇಲ್ ನಂಬಲ್ ಬರದು ಮಾಡ್ತ
ಹ್ಮ್
ಹ್ಮ್
ತು ಆಾರ ತುಗ ಹಕಳ
ವಕರ ಮುಗ್ದ ತನಂಗ ಅ ಇ ತಾಳೆ ಕೂಟ್ಟಿ ಸವಾಾಸ
ಯಾಕ್ಲ
ಇ ತಲ್ ಬ್ಯಾಸ್ರಗದ ಅಲ್ಲ ೋಡ ಮುಖ ಕಲ್ಲ
ಹಲೋ
ಬರಬ ನೀೋ ಹಲೋ ಯಏ ಮಾಡಕುತ್ತ ಬಿರಪ್ಪಾ
ಇ
ತಕಯಿದ್ರಣಗಳೆ
ಹ ಎಲ್ಲಕ್ಕೂ ಇದೆ ಆಕಡು
ಹ್ಮ್ ಬರ್ತಲ್ಲ ಮತ್ತೆ ಒ ಪಸ್ ಮತ್ತೆ ಇಲ್ಲ ಬ್ಯಾಟ ಆಗತ್ತ ನವ
ನಿ ಕ ಕುಡಕ್ಕೆ ಬಾಡಾಯ್ತಾನಿ
ಹ ಎಷ್ಟ ಅವ ಊಟ ನಾವು ಒಳ್ಳೆ ಹೋಗಬಳ್ಳೆ ಸಾಕ್ಲಿ ಸುಮ್ನೆ ಕಲ್ಲ ಅದ ಎು ಪಂದ
ಹ್ಮ್
ಹ್ಮ್
ಹ್ಮ
ಹೌ ಅಪ್ಪ ಬ ಜನ ಕೆಲ್ಲಸ ನೀ ಅಪ್ಪ ಏನಂತ ನಿಮ ಜನಕ್ ಕಲದ
ಕಲ್ಲ ಹೋಗಿಲ್ಲಾಕಡಿ
ಹ ಬಾಳ ಮೇರೆ ಹ ಅದಷ್ಟ ಬಾಳ ಅದ
ಹ್ಮ್ ಸಳ ಮುಟಂತ
ಸ ಹೊಟ ಕತ್ತ ಸಸ್ ಸಸ್ ಹೊಟೆ ಕತ್ತವು ಎಷ್ಟ ಆಗ ಸರ್ ಳಗ ಬಾಗ ಕತ್ ಬಿಟ್ರ ಒಂದ್ವರೆ ತ್ಷ ಚೂಡತ್ ಬಿಡ್ರ ಆ
ಒಳ್ಳ ಆರ್ಯ ನೋಡ್ತಿರ್ಬೇಕು
ಈ ನೆಸ್ರ್ ಬರ್ತಾನ ಇವರ ನಿಂಗ ಪಾಡು ಇನ್ನ ಇ ಆಡ್ತಂತು ಅಲೋ
ಅಲೋ
ಇ ಅಕ್ಕ ಒಬ್ಬ ಒಂದೊಂದ ದೋರ್ ಅಕಡೆ ಅವ್ರ ಆಡ್ಕೋತ್ ಕುಂದ್ ಬಿಟ್ರ ಓಡಲಗ್ಯಾರ ಒಟ್ಟ ಹ
ಬ ಹ್ಮ್
ಷ್ಟ ಯಾಕ್ರೆ ಔಟ್ ಆಗತ್ತ ಕಾಡದು
ಎಲ ಮಾಡ ಬ
ಹ್ಮ ಹ ಏ ಏನಲ್ಲ ಈಗ ಆರ್ಮಿ ಸದು ಹಾ ವಾಳಚನ ಮುುತ್ತ ಮಾಡಕತನ್ಪ
ಹಟ ಭೈ ಕಮ ನ
ದವುಾವ
ಹೊಡ ಹೊಡಿಯಾಗ ಹತನ ಕೊಡುವ ಅಂತಂದ್ರೆ ನಾ ಸಿಪ್ರದರ್ಗ ಏನು
ನಂದಂದಾನ
ಹ್ಮ್
ಸ ನಿನ್ನ ಎಕ್ಕಸಲ ಹೆಂಗಿ ಹೊಲಿಸ್ದಂಗ ಹೊಲಸ್ ಬಿಡ್ರಪ್ಪಾ
ಹಾ
ಬೇರೆ ಕಲರ್ ರೋಲ್ಸ್ ಬೇಕಲ್ ಎಸ್ ಕೆ ಸಾಲ ಹೆಂಗಿ ಹೊಲ್ಸಂಗ ಹೊಲ್ಚರ್ಲ್ಲ
ರಿ
ಹೆಂಗ್ ಗ ಮರ
ಎಸ್ ಕೆಸ್ ಅಲ್ಲಿ ಬಟ್ಟು
ಹಂಗಗೆ ಯಾಕಲ್ಸರ ಮ್ರ ಬೇರೆ ಹೋಲ್ಸಕಲ್ಲ
ಹಾ
ಹ ಆ
ಎಸ್ ಕೆ ಸವಾಲ ಎಸ್ ಕೆ ಸಾಲನ್ನ ಹ ಕಾಲಜ ಎಮಜ ಸಿ ಮು್ದ್ಯ ಬಳ
ಅಂದಾಜುಸ
ಮಯಗಟ್ಟಿ ಕತ್ತಕ್ಕಿಂದ ಆರ್ಸ ಎಟಲ್ಲಂದು ಕಟ್ಟ ಅಷ್ಟಗೆ ಅಲ್ಲ ಹೋಗಿ ಕ್ಕಳಕ ಹಗಲ್ಲ ಚಾಟದೆಲ್ಲ ಅಂತ್ಕೊಂಡ ಹ್ಮ್
ಉಗ್ರವ ಅಲ್ಲಿ ಹನ ಆಗುತ್ತೆ ಹನ
ಹಾ ಅ ಪಸ್ಲ್ಲ ಅಷ್ಟ ಅಲ್ ಮಣಂಗ ಇರ್ತ್ತ ಮಾಡಂ ಂದ ಇದು ಏನ್ ಇದು ಕಾಮರ್ಸ್ ಮಾಡಂದ
ಸ
ಹ ಹ ಎಸ್ ಕೆ ಪ್ರಿನ್ಸಿಪಲ್ ಹ ಎಲ್ರಿ ಕೊಡಂಗಂತ ಆರ್ಸ್ಕೊಡ್ರಿ ಅಂತಂಗ ಎಲ್ಲ ಕೊತ್ತಮ್ಮ ಅಂತಯತ
ಚಟ್ಟ ಹ ಅ ತ ಜಗಚ ಸಂಬಾನ ಯಾಡೆ ನೀ ಸುಮ್ನೆರ ಈಗ ಮತ್ತ ನೀನು ತೋರಿಸು ಹಬ ನಲ್ಲತ
ಹಾ ಹಾ ಹಾ
ಹ್ಮ್
ಬಲ್ಲ ರ ಕೆ ಹಲೋ
ಬರ
ಬಾ ದೇಿವಸಗ ಟಾಸ್ಕ್
ಅ ನೀನ್ ಮುನ್ನೂರ ಎಪ್ಪತ್ತ ಎರಡು ಸ ಒಂದು
ನೂರ ಎಪ್ಪತ್ತೈದ ಬರುನು ಆರ್ನೂರ ಎಂಬತ್ ಜೋಳ ಎಂಬತ್ತೈದು ಹಪ್ಪಾ
ಹ್ಮ್
ಹೌದ ನಮ್ಮಲ್ಲಿಗೆ ಹಂಗೆ ಬಂದ್ ನಿನ್ನ ಐವತ್ ಮೂರ್ ಮಂದ ಐತ್ ನೋಡ
ಹ್ಮ್
ಬುಡವಣ ಕೂಡ ಮಾತಾಡಿದ್ದವರು
ಿಂಗಿ ಚಿಂತಲ ಹ ಹ್ಮ
ಹಲೋ ಬಡೋಣ ಮೂರ್ ಸಾವಿರ ಆಡದ ನಿಂತೀನಿ ಯಾರೀ
ಹಾ ನೂರು ಸರ್ಿಕ ಯಾರಗೇ ಮೂರ್ ಸಾವಿರ ರ ಒಂದು ಒಂದ
ಆ
ಯ ಮೂರ್ ಸಾವಿರ ಬಂದಂದಲ್ಲ
ನಿ ಗೊಡೋಣ ಹೋಗ ಮ್ರೆ
ಹಾ
ನನ್ ಮಾಡ್ಕೊ ಬಿಟ್ರ ನಾವ್ ಯಾರಾರು ನಿಂದು ನಿಂಗಂದು
ಹೌದ್ಕಡಿ ನಂದು ಮಾಡೋಕೊಂಡ ಇನ್ನೊ ನಂದ
ನನಗೂ ಫೋನ್ ಹಚ್ಚಿದ್ದ ಮೊನ್ನಿ
ಹ್ಮ ಣ ಹಾ ಹ
ಸಯತಲ್ಲ
ಹ ಏನ್ ತರ ಬೇಕಣ್ಣಾ
ಹಲೋ ಮುಶಿದಪ್ಪಂದು ಎರಡ ಮೂರು
ಯಾಳ ಮುಗಿಸಿ ನೀವು ಒಂದ್ ಪ್ರಚನೆ ಅಂದ್ಮೇ ಕಟ್ ಮಾಡ್ಕ ನೊಂಡ್ ಆಯ್ತು
ಆಮೇಲೆ ಹಸ್ತಾನ ತಡಿ